ಇಲ್ಲ ಅದ ಮೊನ್ನೆ ಇದಕ್ಕ ಪ್ಲಾಟಿಗ್ ಅಂತ ಹೇಳಿ ಮಾಡಿದ್ದಿತ್ತಲ್ಲಾ ನಾಕ್ಲಕ್ಷ.
ಹ್ಮ್
ತದು ಕರ್ನಾಟಕ ಬ್ಯಾಂಕ್ ಲೋನ್ ಆಗ್ಲಿಕ್ಕ್ ಪ್ರಾಬ್ಲಮ್ ಆ ಮತ್ತ ನಮಗೆ ಇರಿಟೇಟ್ ಆಗಿ ಅಂಕಲ್ಗಿ ನಾವು ವಾಪಸ್ ಹಾಕ್ರಿ ಅಂದ್ಬಿಟ್ವಿ.
ಓಕೆ.
ಅದಕ್ಕ ಅವ್ರ್ ಅಂಕಲ್ ವಾಪಸ್ ಹಾಕಿಲ್ಲ. ಆಗ್ಲು ಆಯ್ತಾ ಅದು ತಿಂಗಳ ಟೆನ್ ಥೌಸಂಡ್ ಕಟಾಗ್ಲೇ ಹೇಳ್ತಿ ನನ್ನ ತಂಗಿದ್ದ ಇ ಎಮ್ ಐ ಈಗ ನಾನು ಗಂಟ್ಬಿದ್ದು ಕೇಳಿ ಕೇಳಿ ಕೇಳಿ ಕೇಳಿ ಎರಡು ಲಕ್ಷ ಹಾಕಿದ್ರು ಒಂದು ಲಕ್ಷ ಲೋನ್ ಕ್ಲೋಸಿಂಗ್ ಮಾಡಿ ಇನ್ನೊಂದು ಲಕ್ಷ ಅಕೌಂಟ್ದಾಗ ಇಟ್ಟು ಕುತ್ತನಿ.
ಅಯ್ಯೋ.
ಇನ್ನೆರಡು ಲಕ್ಷ ಕೈಲೆ ಹಾಕ್ಬೇಕು ನಾವ್. ಅವ್ರ ಹಾಕ್ಲಿಲ್ಲ ಅದೇ ಈಗ ಅವ್ರ್ ಹಾಕ್ ತರ್ಗು ಹಾಕಂಗಿಲ್ಲ ಎಷ್ಟಂತ ಗಂಟು ಬೀಳ್ಬೇಕು ನಮಗೂ ಸಾಕಾಗ್ಬಿಟ್ಟದ ಅವ್ರಿಗೆ ಬೇಕಂತ ಮಾಡ್ತಾರೊ ಏನೊ. ಆದ್ರೂ ವಾಣಿ ಕೇಳ್ಬೇಕಾಕ್ತೖತ್ ಹು ಕೇಳ್ ಸಣ್ಣ ಅಮೌಂಟ್ ಅಂದ್ರ ಇನ್ನ ಹೆಂಗರ ಅದೇ ಅಷ್ಟ ಅಮೌಂಟ ಈಗ ಏನಾರ ಕೇಳಿದ್ರ ನಾನ್ ಇಷ್ಟು ಖರ್ಚು ಮಾಡಿರ್ತೇನ ನಾವು ಇಷ್ಟ್ ಕೊಡ್ಸಿರ್ತವಿ ಅದು ಇದು ಅಂತ ನನ್ನಲ್ ಅದೇ ಜಾಸ್ತಿ ಅವ್ರ. ಹಂಗ ಫೋರ್ಸ್ಫುಲಿ ಕೇಳೋದು ಆಗಂಗಿಲ್ಲ ಹ್ಮ್ ಒಂಥರ ಮುಲಾಜ್ ದಿಂಗ್ ಬಿದ್ದಂಗ್ ಅದಕ್ಕೆ ಇವು ಒಂದ್ತರ ನಂಗ ಏನ್ ಅನ್ಸ್ಬಿಡ್ತಾ ಗೊತ್ತಾ ಒಂದ ಐದ್ ಸಾವಿರ ಜಾಸ್ತಿ ಹೋಗ್ಲಿ ಅನ್ನೌವ್ನು ಕಡೆ ಬಿಸ್ನೆಸ್ ಮಾಡೋಣ ಬಟ್ ನೋನ್ ಪೀಪಲ್ ಜೊತಿ ಬೇಡ ಬೇಡ ಇವು ಹಗರಣ ಅನಸ ಯಾಕಂದ್ರೆ ನ ನನಗ ಕಡ್ಡಿ ಮುರ್ದಂಗ ಆಗ್ಬೇಕ ವೀರೇಶ್ ನಾ ರೊಕ್ಕ ಕೊಡ್ತಿ ನೀ ಕೆಲಸ ಮಾಡ್ತಿ ಮುಗೀತ್ ಅಲ್ಲಿಗ್ ನಂದು ನಿಂದು ನಿನ್ನ ಕಡೆಯಿಂದ ಒಂದ ಎಕ್ಸ್ಟ್ರಾ ಮಾತ್ ಬರ್ಬಾರ್ದು ನನ್ನ ಕಡೆಯಿಂದ ನಿನ್ ಒಂದ್ ಎಕ್ಸ್ಟ್ರಾ ಮಾತ್ ಬರ್ಬಾರ್ದು ಹಂಗ ನಾನ.
ಹೇ
ಕರೆಕ್ಟ್ ಕೆಲ್ಸ ಆಗ್ಬಕ್ನೋಡ್ ನನಗ ಇಲ್ಲಾ ಅಂತಂದ್ರ ಯಾರ್ನು ನೋಡಂಗಿಲ್ಲಾನ. ಹ್ಮ ಹೀಂಗಾಗಿ ನನ್ನ ತಮ್ಮನ ಫ್ರೆಂಡ್ಸ್ ಜೊತೆಗೆ ಇವ್ರ್ ಜೊತೆಗೆ ಮನೆ ರಿಪೇರಿ ಮಾಡಿಸ್ಬೇಕಾದಾಗ ಮತ್ತ ಅಷ್ಟ ಜಗಳ ಎದಕ್ಕಾಗ್ತಾವ ಇದ ರೀಸನಿಗೆ.
ಓಕೆ.
ಅದ ಲಾಸ್ಟ್ ಟೈಮ್ ಪೇಂಟು ಎಲ್ಲ ಮಾಡ್ಸಿದರಲ್ಲಾ ನೀವು ಹೂ ಆ ಹ ಆ ಊರೊಳಗ ಇದಿದ್ ಮನಿ ಹೂ ಫೋಟೋ ಕಳ್ಸಿದ್ದಿ ಹೂ ಎಲ್ಲಾ ಬ್ಯಾರೆ ಊರದೋರಿಗ್ ಕರೆಸಿ ಮಾಡಿಸಿದ್ದೇನಾ ಮತ್ತ ಇದ್ದರವರು ಇವರೆೆಲ್ಲಾ ನನ್ನ ತಮ್ಮನ ಫ್ರೆಂಡ್ಸ್ ಕೈ ಕೊಟ್ಟ್ ಹೋದ್ರು. ರೊಕ್ಕ ಖರ್ಚು ಮಾಡ ಮಾಡ್ಸಿದ್ರ ಹೂ ಅದೇ ರೊಕ್ಕ ಕೊಡಂಗಿಲ್ಲೇನೋ ಅನ್ನ ಲೆಕ್ಕಕ ತಾವ್ ಮಾಡ್ದಂಗ ಮಾಡಿಸ್ಕೊಬೇಕ ಅವ್ರಿಗೆ ತಾವ ಹೇಳಿದ ಅದು ಇದು ಉಲ್ಟಾ. ಈಗ ನೋಡ ಸಂತೋಷ್ ಯು ಪಿ ಎಸ್ ಹಾಗಪ್ಪಾ ಅಂತಂದೆ ನಾನ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅದ. ಎರಡ್ ಸಾವಿರ ಜಾಸ್ತಿ ಹೋಗ್ಲಿ ನನಗ್ ಹೊಸದ್ ಹಾಕೊಡು ಅಂತಂದೆ. ಹೂನ ಅಕ್ಕಾ ಹೂನ ಅಕ್ಕಾ ಅಂತ ಹೇಳಿ ರೊಕ್ಕ ವೈದ ವೈದ ಆದ್ಮೇಲೆ ಏನ್ ಮಾಡಿದ ಅಕ್ಕ ಸುಮ್ನೆ ಯಾಕ ವೇಸ್ಟ್ ಮಾಡ್ತಿ ಒಂದ್ ಲ್ಯಾಪ್ಟಾಪ್ಗ ಅಷ್ಟ ಅಲ್ಲಾ ಏನ್ ಮನಿಗ್ ಹಾಕ್ಸದಲ್ಲ ಏನಲ್ಲಾ ಎರಡೂವ ಸಾವಿರ ರೂಪಾಯಗ ಸೆಕೆಂಡ್ ಹ್ಯಾಂಡ್ ಸಿಕ್ಕದ ಅದೇ ನನ್ ಫ್ರೆಂಡ್ ಗೊತ್ತಿದ್ದಿದ್ದದ ಅದ ಇದ ಅದ ಅಂತ ಹೇಳಿ ನಾ ರೊಕ್ಕ ಉಳಸಿ. ರೇಂಜಗೆ ತಂದು ಸೆಕೆಂಡ್ ಹ್ಯಾಂಡ್ ಕುಡ್ಸಿದ ಯು ಪಿ ಎಸ್ ಬ್ಯಾಟ್ರಿ ಹೊಸದ್ ತಂದ ಅದಕ್ಕೊಂದು. ಎಲ್ಲ ಫಿಟಿಂಗ್ ಮಾಡ್ಕೊಟ್ಟ. ಒಂದ್ ವರ್ಷ ಬರ್ಲಿಲ್ಲ ಅದ ಆನ್ ಆಫ್ ಆನ್ ಆಫ್ ಆನ್ ಆಫ್ ಈಗ ಉಲ್ಟಾ ಹೇಳ್ತಾನ ಅದ ಪ್ರಾಬ್ಲಮ್ ಬ್ಯಾಟರಿದ ಇರ್ತದಕ್ಕ ಯು ಪಿ ಎಸ್ ಒಳಗೆ ಏನಿಲ್ಲ ಕ್ಕ ಬಾರಿ ಪವರ್ ಸಪ್ಲೈ ಮಾಡೋದದು ಅದ್ರೊಳಗಿಂದ ಏನು ಪ್ರಾಬ್ಲಮ್ ಅಲ್ಲ ನೀ ಹಂಗ ಅನ್ಕೊಳಕ್ ಹೋಗಬೇಡ ಅಂತ. ಮತ್ತೆ ಬ ಬ್ಯಾಟ್ರಿ ಹೊಸದ್ ಇತ್ತ ಅಂದ ಅದ್ರದರ ವಾರಂಟಿ ಅದ ಅದಾರ ಕ್ಲೇಮ್ ಮಾಡ ಮತ್ತೆ ಹೊಸ ಬ್ಯಾಟ್ರಿ ಕೊಡಸಲ್ಲ ಬ್ಯಾಟ್ರಿದ ಪ್ರಾಬ್ಲಮ್ ಇತ್ತ ಅಂದ್ರ ಅದು ಎದ್ರ ಪ್ರಾಬ್ಲಮ್. ಗೊತ್ತಾಗವಲ್ತ ತಕ್ಕಾ ಅಂತಾನ.
ಅಯ್ಯ ತಾನ ಬ್ಯಾಟ್ರಿ ಅಂತನೆ ಮತ್ ವಾಪಸ್ ತಾನ ಹಿಂಗ.
ಅದಕ್ಕ ಸುಮ್ನೆ ಈಗ ನೋಡು ಆ ಕಡೆ ಏಳ್ ಸಾವಿರ ರೂಪಾಯ ಹೊಸಾದ್ ಬಂದಿರ್ತಿತ್ತು ಐದ್ ಸಾವಿರ ಇದಕ್ ಖರ್ಚು ಮಾಡೇನ್ ನಾನ್ ಮೂರವರೆ ಸಾವಿರ ಬ್ಯಾಟ್ರಿ ಎರಡೂವರೆ ಸಾವಿರ ಯು ಪಿ ಎಸ್. ಆರ್ ಸಾವಿರ ಖರ್ಚು ಮಾಡೇನೀ ಹೊಸದ ಆತಂದ್ರ ಎಂಟ ಎಂಟುವರಿಗೆ ಬಂದಿರ್ತಿತ್ತ. ಖರ್ಚು ಮಾಡೋದ್ರ ಕಡೆ ಇನ್ನ ಜಾಸ್ತಿ ಹೋಗ್ಲಿ ನನಗ ಪರ್ಫೆಕ್ಟ್ ಆಗ್ಬೇಕು ಕಿರಿಕಿರಿ ಆಗ್ಬಾರ್ದ. ಹುಮ್ಮ್ ಹ್ಮ್ ಹ ಮೊದ್ಲೆೇ ಊರಿಗ ಒಬ್ರು ಇವ್ರ. ಅನ್ನಂಗ ಇರ್ತಾರ ಹತ್ತು ಸರಿ ಕರಾದೋರು ಬರಂಗಿಲ್ಲ ಬಿಡಂಗಿಲ್ಲ.
ಹ್ಮ್. ಹೂ. ಎಲ್ಲ ಹೆಂಗೆಂಗ ಚೇಂಜಸ್ ಇರ್ತಾವಪ್ಪ ದೇವಾ.
ಅದಕ್ಕೆ ಆ ಊರಾಗ ದೊಡ್ಡ ಇದಾಗಗ್ತೈತ್ ನನಗಂತನೂ ರೊಕ್ಕ ತಗೋರಿ ಅಂತಂದ್ರು ತಗೊಳಂಗಿಲ್ಲ. ಅದೇ ನಮ್ದ್ ನಿಮ್ದ್ ನಿಮ್ದ್ ಸಂಜೀವ್ ದ ಫ್ರೆಂಡ್ಶಿಪ್ ಬ್ಯಾರೆ ಅಪ್ಪಿ ಇದ್ ಮನಿ ಕೆಲ್ಸನ ಬ್ಯಾರೆ ತಗೋರಿಿಪಾ ಮಾಡ್ರಿ ಅಂತ ತಂದ್ರರುನು ಏ ಬ್ಯಾಡ ಅಕ್ಕಾ ಬ್ಯಾಡ ಅಕ್ಕಾ. ಮಾಡಕ ಅಂತ ಹೇಳಿ.
ಹ್ಮ್ ಹ್ಮ್.
ನಾನ ಒಂದು ಫಿಲ್ಟರ್ ನೀರು ತಂದು್ ಕೊಟ್ಟು ಹೋದ್ರಂದ್ರರು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟ ಕಳಿಸಸೇನ ಅವ್ರಿಗೆ ಹಂಗ ಕಳಸೋದಿಲ್ಲ. ಒಂದ್ ಕ್ಯಾನ್ ಇಟ್ಟ ಹೋದ್ರ ಅಂದ್ರ ಸುಮ್ನೆ ಮುಲಾಜಿ ಬೇಡ ಅ ಹ್ಮ ಕೋಟಿಬಿಡ್ಬೇಕು ಹ್ಮ್ಮ್. ಒಂದ್ ಕಸ ಕೀತ್ತ ಹಾ ಬರೀ ಒಂದ್ಸರಿ ಕಸಕ್. ಕಿತ್ತಿದ್ರಂದ ಎರಡು ನೂರು ಮುನ್ನೂರು ಕೊಡ್ತೇನೆ ಗೊತ್ತಾ ನಾನ ಒಂದು ಸಿಂಟೆಕ್ಸ್ ತೊಳಿಲಿಕ್ಕೆೇನೆ ನೂರು ರೂಪಾಯಿ ಕೊಡ್ತೇನಿ ಒಂದು ಕೆಸಕಿತ್ತಲಿಕ್ಕೆ ಎರಡು ನೂರು ಮುನ್ನೂರು ಕೊಟ್ಟು ಕಳ್ಸಿರ್ತೇನ.
. ಸಪ್ಪೋಸ್
ಕೊಡ್ಲಿಲ್ಲನ ಬೇರೆೆನ ಆಕ್ಕೆತಿ ಹೂ. ಫಸ್ಟ ಫಸ್ಟ್ ಬ್ಯಾಡ್ ಅಂತರಾ ಆಮೇಲ್ ಕೊಡೂಂತಾರ್ ಹೂ. ಇವ್ರು ನನ್ನ ತಮ್ಮ ತಂಗಿ ಸಣ್ಣ ಹುಡುಗರು ಲೆಕ್ಕಕ್ ಆಕ್ತಾರ ಅವ್ರ್ದೆಲ್ಲ ಓಕೆ ಬಟ್ ನಮಗೆಲ್ಲ ಇಲ್ಲದ ಹೇಳಿದಾನ ಮೊನ್ನೆ ವೈಫೈ ರಿಪೇರ್ ಆಂತ್ ಬಂದಾಗುನು ಅತಗ್ ಹೇಳಿದೆ ಅಲ್ರಿ ಇನ್ನ ಹಾಕ್ಸ್ ಒಂದ್ ತಿಂಗ್ಳಾಗಿಲ್ಲ ಆಗ್ಲೇ ಅದು ಸುಟ್ಟಿತ್ ಇದು ಸುಟ್ಟಿತ್ ಅಂತೇಳಿ ಅಟ್ಲೀಸ್ಟ್ ಅವ ನೋಡು ಅದು ಮೊಡಮ್ ಇರ್ತದಲ್ಲ ವೆರಿ ಸಣ್ಣದು ಅದಕ್ಕೆ ಎಂಟ್ನೂರ ಅಂತ. ಹೌದಾ? ಅಲ್ಲ ಹ ಸಣ್ಣದ್ ಮೋಡಮ್ ಸುಟ್ಟಿತ್ತದು ಹ ವಾರಂಟಿ ಇಲ್ರಿ ಅದು ನೀವ್ ಬಾಕ್ಸ್ ಮತ್ತ ಇದಕ್ಕಷ್ಟೇ ವಾರಂಟಿ ಇಂತ ಎಕ್ಸ್ಟ್ರಾ ಐಟಮ್ಸ್ಗ್ ವಾರಂಟಿನೂ ಇಲ್ಲ ಏನು ರಿಪ್ಲೇಸ್ಮೆಂಟು ಇಲ್ಲ ಅಂ ತ್ತೆನಂದ ಹ್ಮ್ ಸರಿ ತಗೊಪ ಅಂತಂದೆ ನಾನ್ ಅದೇ ಹೇಳಿದ ನಾನು ಅವ್ರಿಗೆ ಅದ ಅಂದೆ ಅ ರೀ ಆನ್ಲೈನೆಲ್ಲ ಎರಡ್ ನೂರ್ ರೂಪಾಯಿ ತೋರ್ಸ್ಲಿ ಅತ ಮಾಡೆಮ್ ರೇಟು ಅಂದೆ ಇಲ್ಲ ಮೇಡಮ್ ಇದು ಕಂಪ್ನಿದು ಇರ್ತದೀ ಅದೆ ಎಂತ ಕಂಪ್ ನಿದಂದ್ರು ಐದ್ನೂರ್ ಅಂದ್ರು ಸರಿರಿ ನೀವ್ ಎಂಟನೂರ್ ಬರೀ ಇದಕ್ಕ ಮತ್ ಫಿಟಿಂಗ್ ಮುನ್ನೂರ್ ಹಿಂಗ ತಗೋತಾ ಹೋದ್ರ ನಮ್ಗೂ ಬಾಳ್ ತ್ರಾಸ್ ಆಗ್ತದ್ರೀ ಇದ ಹಾಕ್ಸಿನ್ನ ಒಂದ್ ತಿಂಗಳಾಗಿಲ್ಲ ಅಂತಂದಂದೆ ನಾನು. ಅವಾಗ ಜೋರ್ ಮಾಡಿ ಆ ಅ ತು ಮೇಡಮ್ ಐದ್ನೂರ್ ಹಾಕ್ರಿ ಅಂತ ಅಂದ. ಹುಂ ಹುಂ
ಒಟ್ಟು ಏನಾದೊಂದು ಪಾಯಿಂಟ್ ಒಗದ್ಬಿಡದ.
ಈಗಾಕಿಗ್ ನನ್ ತಂಗಿಗ್ ಹೆಂಗದ ಅಂ ತನಂದ್ರ ಬರೇ ಇದ್ರಾಗ ಏನು ಹ ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರಿ ಅನ್ನೊ ಕ್ಯಾಟಗರಿ ಆಕಿ ಒಂಚೂರು.
ಹ್ಮ್ ಹ್ಮ್
ಅವ್ರ್ನ ಇವ್ರ್ನ ಎಲ್ಲಾರೂ ನೂರೆಂಟ್ ಮಂದಿ ಪರಿಚಯ ಇರ್ತಾರ ಹತ್ ಬಿಡು ಹೋಗ್ಬಿಡೋಣ ಹಂ ದ ನಡಿ ಅವ್ರ ಜೊತೆ ಮೊನ್ನೆ ರಾಯರ್ ಮಟ್ಟಕ್ ಹೊ ತಡಿ ಪ್ರಶಾಂತ್ ಆ ಕಡೆ ಹೊಂಟಾನಂತೆ ಬಿಡ್ತಾನ ಆತನ್ ಕಾರ್ಲ್ ತೊಗಂಬಂದಾನ ಆ ಕಡೆ ಇವ್ರ್ ನನಗ್ ಹಂಗ ಬಾರೆದವಲ್ದು ಯಾಕ. ಅಂತನಾಹಿಂಗ್. ಹುಂ ನಮಗೂ ಅನ್ಕಂಫರ್ಟೆಬಲು ಅವ್ರ್ಗೂ ಅನ್ಕಂರ್ಟೆ ಬಲ್ಲ್ ಈಗ್ನೋಡ್ ಬೈಕ್ ಮೇಲೆ ಮೂರ್ ಜನ ಕುತ್ಕೊಂಡ್ ಹೋಗ್ತೇವಲ್ಲ ಊರ್ ಕಡೆ ಹೋಗ್ಬೇಕು ಅಂತ ಅಂದ್ರೆ ಬಸ್ ಮಿಸ್ ಆದಾಗ
ಹ್ಮ್ ಹ್ಮ್
ಟ್ರಿಪಲ್ ರೈಡು ಅವ್ರಿಗೂ ಅನ್ಕಂಫರ್ಟೆಬಲ್ ನಮಗೂ ಅನ್ಕಂಫರ್ಟೆಬಲ್ ಅದು ನಮ್ಮ ಲೆವೆಲ್ಗೆ ಅಲ್ಲ ಇದಲ್ಲ ಏನಲ್ಲ ನಂಗಂತೂ ಒಂದಂ ಬರಿ ಬಸ್ಮಿಸಾತಂದ್ರೆ ಅಪ ಎಲ್ಲಾ ಸಣ್ಣ ಹುಡುಗರ್ ಬಿಡನಂತ. ತಮ್ಮನ್ ಫ್ರೆಂಡ್ಸ್ ಬಹಳ ಒಳ್ಳೆ ಮನಸಿಡೋವಿದಾವ್. ಅವೆಲ್ಲ ಚಲೋ ಆವಾ ಬಟ್ ಟೇನ ಬಸ್ ಮಿಸ್ ಆತಂದ್ರೆ ನಮಗ ಅದೊಂದ್ತರಾ ದೊಡ್ಡ ಗಂಡಾಂತ್ರ ಎರಡೆರಡ್ ಬ್ಯಾಗ್ ಇಟ್ಕೊಂಡು ಮೂರ್ ಮೂರ್ ಮಂದಿ ಹತ್ಕೊಂಡು
ಆಮೇಲಾಮೇಲ್ ನಾ ಹೇಳ್ಬಿಟ್ಟೆ ನನ್ ತಂಗಿಗೆ ಹಿಂಗ ಮೂರ್ಜನ ಹೋಗೋದಂದ್ರೆ ನಂಗ ಆಗಂಗಿಲ್ಲವ ಹೊತ್ಕೊಂಡು. ಎರಡ್ ಬೈಕ್ ತರಿಸು ಅಂದ್ರೆ ನಾ ಹತ್ತೀನಿ ಇಲ್ಲ ಅಂತಂದ್ರ ಮುನ್ನೂರ್ ರೂಪಾಯಿ ಆಟೋಕ್ ಹೋದ್ರೂ ಚಿಂತಿಲ್ಲ ಆಟೋಕ್ ಬರ್ತೇನೆ ನಾನು ಅಂತ.
ಹ್ಮ್
ಈಗೇನ್ ಊರ್ ಕಡೆ ಹೋಗಿಲ್ಲ ಸಾತ್ ಈಗ ಒಂದ್ ವರ್ಷ ಆಗಿರ್ಬೇಕದ ಆತ ಒಂದ್ ವರ್ಷದ್ ಕೆಳಗ್ ಆತ.
ಹೋಗಿ ಬನ್ನಿ ಅವಾವತ್ತಾದ್ರ್ ನೋಡಿ ಬನ್ನಿ
ಇದೊಂದು ನೋಡ್ರ ಟ್ರಾನ್ಸ್ಪೋರ್ಟೇಶನ್ ಬಹಳ್ ಪ್ರಾಬ್ಲಮ್ ಅವ್ ಊರಿನ್
ಹ್ಮ್ ಹ್ಮ್
ಎಲ್ಲಾ ಕಡೆ ಹಂಗ್ ಇರ್ತದ್ ಒಳಗಿನ್ ಸಿಟೀಸ್ ಅಂದ್ರೆ ಒಳಗಿನ್ ಏರಿಯಾಸ್ ಅಂದ್ರೆ.
ಹ ನಮಮಿ ಊರ್ಲ ಬರಿ ವಂದೆ ಬಾಸವಾಣಿ
ಯ ಯೋ
ಅದ್ ಮಿಸ್ ಮಾಡ್ರೆ ಎಲ್ಲ ಟಮ್ ಟಮಲ್ ಹೋಗಬೇಕು.
ಅವಾಗ್ ಟಮ್ಟಮ್ಮ ಜೀಪರ ಇದವು ಈಗ ಅವನು ತಗದ್ ಬಿಟ್ಟಾರ ಅದರ್ ಕಾರ್ಡ್ ಫ್ರೀ ಆಗಿದ್ದಕ್ಕ ಅವಾಗ್ ನಮ್ಮೂರನು ಆಟೋ ಸಿಕ್ಕಾಪಟ್ಟೆ ಓಡಾಡ್ತಿದ್ವ. ಬಸ್ ಮಿಸ್ ಆತಂದ್ರೆ ನಮಗೆ ಏನು ಪ್ರಾಬ್ಲಮ್ ಇದಿಲ್ಲ ಆದ್ರ ನೆಕ್ಸ್ಟ್ ಆಟ ಲೈನ್. ನ್ ಹಚ್ಚಿ ನಿಂತಿರ್ತಿದ್ವಾ. ಮತ್ತ್ ಮನಗ್ ಬಂದ್ ಕರತಿದ್ರ ಅವರು ಸ್ವಲ್ಪ ಹೋಗುವಾಗ ಹೇಳ್ರಿ ಅಂತಂದ್ರ ಈಗ ಬಸ್ ಆಧಾರ್ ಕಾರ್ಡ್ ಫ್ರೀ ಆಗ್ ಬಸ್ ಆಟೋ ಎಲ್ಲ ಬಂದ್ ಆಗ್ಬಿಟ್ಟಾವ ಈಗ ಆ ಹೋಗಂಗಗೆ ಇಲ್ಲ ಬರೀ ಬಾಡಿಗೆ ಹಾಕೊಂಡ್ ಹೋಗೋರಷ್ಟ್ ಅಷ್ಟ್ ಬಾಡಗ್ ಇದ್ದಾಗ ಅಷ್ಟ ನೋಡ ಆಟೋ ಯೂಸ್ ಅಲ್ಲಿ.
ಹ್ಮ್
ಏನಾರ ಮನಿ ಸಾಮಾನ ಅದಕ್ಕ ಇದಕ್ಕ ಬಾಡಿಗೆ ಬಂದ್ವಂದ ಈ ಫ್ರೀ ಬಸ್ ನಿಂದಕಳನ ಮತ್ ಆಟೋದವರ್ ಬರ್ತಾರೆ. ಅವರು ಈಗೆಲ್ಲ ಬಾಯಗ್ ಬಂದಂಗ ರೇಟ್ ಹೇಳ್ತಾರ ಬಿಡ ವೀರೇಶ್ ನಿನ್ನೆ ನೋಡ ಬಸ್ ಸ್ಟಾಪಗ ಇಳ್ದೇವಿ ಇಲ್ಲಿ ದಿಲ್ಲೇ ಬರ್ಲಿಕ್ ಎಂಬತ್ ಅಂತ ಅದಕ ಅಂದ ನಾವವು ದಿನಾ ಓಡಾಡ್ತೇವ್ರೀ ಐವತ್ ರೂಪಾಯಿ ತೋತಾರ ನೀವೇನ್ ಎಂಬತ್ ಅಂತಿರಿ ಮೇಡಮ್ ಸಿಲಿಂಡರ್ ರೇಟ್ ಜಾಸ್ತಿ ರರಿ ಅದ್ರ ಜಾಸ್ತಿ ರರಿ ಇದ ಜಾಸ್ತಿರಿ ನಿಮ್ಗೊ ಒಬ್ರರಿಗೆ ಆಲ್ ನಮಗೂ ಜಾಸ್ತಿಯಾಗಿ ಅವ್ರು ರೇಟ್ ಅಂತಂದು ನಾನು
ಎತ ಎಷ್ಟಕ್ ಬಿಟ್ಟ್ ಮಾಡ್ತ
ಅರವತ್ತು ರೂಪಾಯ್ಗೆ ಬಿಟ್ಟಾ.
ಹ
ಇಲ್ಲಿಂದ್ ರಾಯರ್ ಮಟ್ಟಕ್ಕ್ ನೋಡು ಹೋಗುವಾಗ್ ಎರಡ್ನೂರು ರೂಪಾಯಿ ಬರುವಾಗ್ ಎರಡುನೂರು ರೂಪಾಯಿ.
ಎಷ್ಟ್ ದೂರ್ ಐತಿ
ಎರಡ್ ಕಿಲೋಮೀಟರ್ ಮೋದ್ ಎರಡ್ ಕಿಲೋಮೀಟರ್ ಎಡ್ನೂರ್ ರೂಪಾಯಿ ಎರಡ್ ಎರಡೂುವರೆ ಕಿಲೋಮೀಟರ್ ಪ ಇಲ್ಲಿ ಹೆವಿ ಅದನಪ್ಪ್ಶ ಅದಕ್ಕೆ ನಮ್ಗೆ ಸಾಕಬಿಡ್ತದೆ.
ಸಬಾಷ್
ಮೊನ್ನೆ ನೋಡ್ ವೀರೀಶ್ ಲಾಸ್ಟ್ ಟೈಮ್ ನಾನ್ ಒಂದ್ ಮೊಮೋಸ್ ಅಂತ್ ಹೇಳಿದೆ ಗೊತ್ತಾ ಫ್ರೈಡ್ ಮೊಮೋಸ್ ಒಂದ್ ಕಡೆ. ಹ ಷ್ಟು ವೋಸ್ಟ್ ಇತ್ತ್ ಗೊತ್ತ ಅಲ್ಲಿದ್ ಟೇಸ್ಟ್ ಅದ್ ಡಬಲ್ ರೇಟ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ತದ್ ರೇಟ್ ನಾಲ್ಕು ಮೊಮೋಸ್ಗೆ. ಹಾ ಒಂದ್ ಪ್ಲೇಟಿಗೆ ಆರು ಬರ್ತಾವಿಲ್ಲ ಹ ಹೌದ್ ಇವ್ರ ನಾಕ್ ಮೊಮೋಸಿಗೆ ಒನ್ ಟ್ವೆಂಟಿ ಏನೋ ಒನ್ ಫಿಫ್ಟಿ ಇತ್ತ್ ಅದೇ ಇನ್ನೊಂದ್ ಕಡೆ ಮೊನ್ನೆ ಬರ್ಗರ್ ತಿನ್ಲಿಕ್ ಹೋಗಿದ್ವಿ ಗೊತ್ತ ಅಲ್ಲಿ ಏನ್ ಟೇಸ್ಟ್ ಅಂತ್ ಮತ್ತ್ ನೀನ್ ಕರ್ರೆ ಭಾರಿ ಇತ್ತು ಮತ್ತುತ್ತ್ ರೇಟನು ಫುಲ್ಲೇ ರೀಸ್ನೇಬಲ್ ಹಂಡ್ರೆಡ್ ರುಪೀಸ್ ಸಿಕ್ಸ್ಟಿ ರುಪೀಸ್ ಬರ್ಗರ್
ಚಲೋ
ಇಲ್ಲ ಇಲ್ಲಿ ಡಾಮಿನೋಸ್ ಇಲ್ಲ ಪಿಜ್ಜಾಹಟ್ ಹಿಲ್ಲ ಅಂತವಲ್ಲ ಯಾವ್ ಇಲ್ಲ ಹಾಸ್ಪೆಟಲ್ ಒ ಬಟ್ ಇಲಿಲ್ಲ ಇದ್ದಿದ್ರೆ ಮಿಸ್ ಮಾಡ್ತಿರ್ಲಿಲ್ಲ ಅನ್ಸತೇನೆ ನನಗೆ ನನ್ನ ತಂಗಿ ಒಂದಂತಥವೆಲ್ಲ ಏನು ತಿನ್ನೊಂಗಿಲ್ಲಲ್ಲ ಆಕೆ ಜೊತೆಗೆ ಹೋದ್ರ ಅದೊಂದು ಪಜೈತೆ.
ಹ ಹ್ಮ ಈಗಣ ಕರ್ಕೊಂಡೋಗ್
ಕರೇನನ್ ಭಾರಿ ಎಂಜಾಯ್ಮೆಂಟ್ ಆಗ್ತದ್ ನೋಡದ್ರ ಹಂಗ್ ಇಬ್ರು ತಿನ್ನೋರು ಇದ್ಬ ಬಿಟ್ವಿ ಅಂದ್ರೆ ಹ ನಿನ್ ತಂಗಿ ನಮ್ಮ್ ಮನೆ ಬಿಟ್ಟ್ ಬಿಟ್ಟ್ಬಡ್ ನಮ್ ತಂಗಿ ನಿಮ್ಮನೆಗ್ ಬಿಟ್ಟಬಿಡತೆ
ಈಗ್ ನೋಡ್ ನೀ ಈಗ್ ಏನಂದಿಲ್ಲ ಇದೇನೋ ಹಂಗ್
ನನ್ ತಂಗಿ ಬರೀ ರೊಟ್ಟಿ ಪಲ್ಯ ಇದ್ರೆ ಮುಗಿತ್ತು ಹ್ಮ್ ರೊಟ್ಟಿ ಪಲ್ಯ ಇದ್ದ್ ಬಿಟ್ರೆ ಮುಗಿತ್ ತ್ತಾಕಿ ಇನ್ನೊಂದ ಏನು ಕೇಳಂಗಿಲ್ಲ ಅನ್ನ ಸಾರು ರೊಟ್ಟಿ ಪಲ್ಯ ಎಡದ್ ಬಿಟರು ಮತ್ತ್ ಏನ್ ಬಾಡಾಕಿಗೆ.
ನಮ್ಮ್ ನು ಹೊರಗಿಂದ್ ಬ್ಯಾಡ ಬರೇ ಹೊರಗಿನ್ ಬ್ಯಾ
ಹಾಗ್ ಮಾಡ್ಬೇಕ್ ಕರೆ